ಹಲೋ.
ಹಲೋ.
ಹಲೋ.
ಹಲೋ ಹೇಳ್ರರಿ.
ಹೇಳ್ರರಿ ಏನ್ ಮಾಡಕೈತ್ ರೀ.
ಏನಲ್ರಿೀ ಸುಮ ಮಕ್ಕಂದೀವು ನೋಡ್ರಿ. ಯಾರ ಫೋನ್ ಹಚ್ಚಿದ್ದು. ಮಾಡದ ಮಾತಾಡೋದ ಯಾರೀ ನೀವು.
ನೀವು ಯಾರ್ರೀ.
ನೀವ ಯಾರೀ ನೀವ್ ಹಚ್ಿವಸ ಮಾತಾಡಲ್ಲಾರ.
ನೀವ್ ಹೆಚ್ಚಾಗತ್ತರರಿ ಹಚ್ಚಿದ್ರಿ ಅದಕ್ಕೆ ಮಾತಾಡ್ತವ್ರೀ. ಹಾ ರೀ.
ಮಿಸ್ಸಾಗಿ ಬಂದದ್ದೇನ್ರೀ.
ಮಿಸ್ಸಾಗಿ ಹೆಂಗ್ ಬಂತ್ರಿ. ಅ
ರಾಜು ಬಿಲೊವ.
ಹಾರಿ ಮಿಸ್ಸಾಗಿ ಫೋನ್ ಬರ್ತಾವ್ರಿ.
ಹಾ.
ಮಿಸ್ಸಾಗಿ ಫೋನ್ ಬರತಾವ ಏನ್ರೀ.
ಹ್ಮ್.
ಹಲೋ.
ಬರ್ತಾವ್ರೀ. ನೀ ಏನ್ ಮಾಡಬೇಕತ್ರಿ ಊಟ ಆಯ್ತನ್.
ಊಟ ಆಯ್ತು ನಿಮ್ಮದು ರೀ.
ನಮ್ದು ಆಯ್ತ್ರಿ ನಿಮ್ದ್.
ಎಲ್ಲರು
ಮನೆ
ಏನ್ ಮಾಡದತ್ತರಿ ಮನೆಯಾಗ
ಶಾಲ್ಟರ್ ಆಗತ್ತ
ಏ ಏನ್ರೀ ಏ ಮಾತ್ ಏನೇನು ಹೊಲ್ಸ ಹೊಲ್ಸ ಮಾತಾಡತರ ಆ ರೀ
ಒಂಕಡೆ ಬ್ಯರೆರ್ಗನ್ ಜರು
ಬ್ಯಾರ ಎಂತ್ರೀ
ಹ್ಮ್
ಹಾ ನಮ್ಗೆ ಆನ್ಕದೀವಲ್ರಿ
ನಾನ್ ಹುಚ್ ಸುಳಮಕ್ಕ್
ಹಾ ರೀ
ನಿಮ್ಗೆ ದಿಲ್ಲ ರೀ
ನಮ್ಗ ಅಂತಲ್ರ ನಾ ನಮಗ ಎಂದಿನ ಉಂಟು ಮಾಡ ಅಲ್ರಿ ಹೆಂಗ್ ಬಂದ್ರರಿ ಮಳೆ ಬೆಳೆ ಬಂದ್ಲ್ರಿ ಆ ಕಡೆ
ಮೈ ನಿನ್ನೆ ಹೊಡತ ಒಡದ್ರಿ ಅಟ್ಟ ಆಡತನ ಅಟ್ಟ ಯ್ತ
ಹಾ ರೀ
ಹಟ್ಟೋಯ್ತ ರೀ ಮಳೆ
ಏನ್ ಮಾತಾಡ್ತರಿ ನೀವು ಏನ್ ಹೇಳ್ಬೇಕು ಅವ್ ನೀ ಮಾತಾಡ್ತರಿ
ಅಂದ್ರ ಜಗ್ಗೆ ಬಂದ್ ಹೋಯ್ತ್ರಿ ಮಳೆ ಅಂದೆ
ಏ ನ್ತಿ ಏನ್ರರಿ ಹಂಗ ಮಾತಾಡ್
ಅಂಗೆ ಇರತವ್ ರೀ ಮಾತ್ರ
ಹ್ಮ್
ನಿಮ್ಮ್ ಊರ ಕಡೆ ಆದೆ ಮಳೆ
ನಮ್ಮೂರ್ ಕಡೆ ನ ವಿ ನ ಅರ ತನ್ನೆಡ
ಯೋಗ್ಯನಾ
ಹ್ಮ್ ಜಗ್ಗೆ ಬಂದದ್ರೀ ನಮ್ಮ್ ಊರ್ ಕಡೆ
ಹರ
ಹೌದ್ರ
ಮತ್ತೆ ಏನ್ ನಡದ್ರ ಊಟ ಮಾಡ್ರಿ.
ಊಟ ಹಾಗದ್ರ ನಮ್ದ ಊಟ ರೀ
ಹ್ಮ ನಮ್ ಆದ್ರ ಮತ್ತ ನಡ ರೋಟ ಆದ್ರೆ
ಮತ್ತೆ ಆಗಿದ್ರರು ಊಟ ನಿಂಬದಾಗಿದ್ರಿ
ಒಮನ್ ಮತ್ತೇನ್ ನೋಡ್ರ ಒಟ್
ನಮ್ದು ಆಗತ್ ರೀ ಊಟ ನಿಮ್ದು ಆಗ್ಯಾದ್ರೀ
ಹ್ಮ ರೀ ಹಾಗದ್ರ ಮತ್ ಏನ್ ಮಾಡುದ್ರಿ
ಮತ್ತೆ ಊಟ ಆಗಿದ್ರೀ ನಿಮ್ಮದು
ನಮ್ದ್ ಆದ್ರೆ ನಿಮ್ದ ಆದ್ರೆ ಊಟ
ಮತ್ತೆ ಹಂಗ ಊಟ ಮಾಡದ್
ಮತ್ತೆ ಏನ್ ಮಾಡುದ್ರಿ ಊಟ ಮಾಡುದ್ರಿ
ಎಲ್ಲ ನೋಡ್ರಿ ಊಟ ಮಾಡತ್ರಿ ಮಾಡಾರ್ಬೇಕ್ರಿ
ಹೌದ್ರಿ ಮತ್ತೇನ್ ಇನ್ನೇನ್ ಊಟ ಆದದ್ರಿ
ಮತ್ತೆ ಏನಲ್ರರಿ ನಾಷ್ಟ ಆಗೇತ್ರಿ ಊಟ ಮಾಡಿಲ್ರಿ ಏನ
ನಿನ್ನೆ ಕಾಕ್ರೋಜಿ ಅಂತ ಪಾ ಏನ್ ನಡತನ್ರೀ ಏನ್ರದು
ಅದೇಲ್ರರಿ ಪಾಪ ಅವನ್ ಅವುನು ಸರ್ಕಾರ ಕೊಡಿಬೇಕ
ಏನ ಇದ್ರಿ
ಹಾ ರ
ಅಂತದ್ ಏನ ಹೇಳಿದ್ರ
ಏ ಏನ್ ಅತ್ರಿ ಅವನು ಹ ಎಲ್ಲ ತಲ್ಲಿ
ಆ
ಎಲ್ಲಾ ತಲೆ ಕೆಡಿಸಿದ ಭಟ್ ಅದು ತಲೆ ಕೆಡಿಸಿದಂಗ
ಇವೇನಲ್ರರಿ ಎಲ್ಲರಿ ಗೊತ್ತಾಗತ್ ಈಗ ಎಜುಕೇಟೆಡ್ ಆಗಬಿಟ್ರಿ ಜನಾ
ಎಜುಕೇಟೆಡ್ ಆಗಿಬಿಟರಾ ಮತ್ತೆ ಎಲ್ಲರೂ ಇವಾಗ
ಎಷ್ಟು ದಿನ ಅಂತ ಮಣ ಮೂಸ್ತಾರ ನಿಮ್ಮಲ್ಲಿ
ಹುಂ
ತೆಲಿ ಹೊಡೆದರೆ, ಕೈ ಮುರದ್ರ, ಕಾಲ್ ಮುರದರ ಕುಂಡಿ ಬಾಯಂಗ ಹೋಡದರ. ಹೆಣ್ಣುಮಕ್ಕಳಿಗೆ ಎದಿಗೆ ಹೋಡದರ್ ಏನ್ನ್ ಐತೆ ಒಬ್ಬಕಿಯ ಕುಂಡೆಗಿ ಚೂಚ್ಚತಾರ ಕಟ್ಟಗಿ ತಗೋಡ
ಅದ ಇದು ಸ್ಮೋಕ್ ಇದು ಪಬ್ಜಿದ ಹೋದಂಗ ಸ್ಮೋಕ್ ಒಗಿತಾರಿ
ಅದು ಕಣ್ಣುರಿತಾವ್ರಿ ಅದಕ್ಕ ಅದಕ್ಕ ಒಗಿತಾರದ.
ಹೌದು ನನ್
ಬ್ಲಾಸ್ಟ್ ಆಗ್ತ ಒಬ್ಬ ಮ್ಯಾಲ ಹೋಗಿ.
ಹುಂ
ಇನ್ ಏನೇಏನ್ ಮಾಡ್ತಾರನ್ರೀ ದೇಶ ಅವ್ನೈತ್
ಹ್ಮ ಎಲ್ಲಾ ನೀಟ್ ಪೇಪರ್ ಲೀಕ್ ಮಾಡಬಾರದ ಅಂದ್ರೆ ಇಷ್ಟೆಲ್ಲಾ ಮಾಡಕತಾರ ಅಂದ್ಮೇಲೆ ಇದ್ರಾಗ್ ಎಂತೆ ಎಂತ ಕೈವಾಡ ಇರಬೇಕ್ರಿ ಹಾ
ಎಜುಕೇಶನ್ ಮಿನಿಸ್ಟರ್ ಹೇಳತಾನ ಮತ್ತೆ ಲಿಕ್ ಖಾದ ಆಗ ಹಂಗ ಆಕಾಗಲ್ಲ ಲೀಕ್ ಆಗಲ್ಲಾರದ ತಡಿಯಾಕ್ಕ ಆಗಲ್ಲ ಆಗೇ ಆತಾವ ಅದಕ್ಕೆ ನೀವು ರೀಸನ್ ಕೊಡಪ್ಪ ಬೇರೆ ನೋಡ್ತಾರ ಅಂತ ಹೇಳಿದ್ರೆ ಕೇಳಲ್ಲ
ಹುಂ ಅಂದ್ರೆ ಅವಂದ ಏನು ಕೈವಾಡದ್ರ ಯಾರರ ತಗೊಂಡ್ ಪಾಸ್ ಮಾಡ್ಸಬಹುದಂತ ಇರುತ್ತೆ
ಕಮಿಷನ್ ಬರತ್ನ ಅದಿಕ ಮಾಡ್ತಾರಾ
ಹ್ ನಮ್ಮ್ ಮೊನ್ನೆ ಒಂದ್ ಪಿಕ್ಚರ್ ನೋಡಿದ್ರ ಇದನ್ನ ನೀಟ್ ಎಳ್ತೊ ಬರದು ಒಂದ್ ಪಿಕ್ಚರ್-
ಹುಂ
ಒಬ್ಬಕಿ ಇರ್ತಾಳ್ರಿ ಆಕಿ ನೇಕ್ ಪಸ್ಟಕ ಪೊಲೀಸ್ ಆಗಬೇಕ ಆದ ಇದೇನ್ ರೀ
ಡಾಕ್ಟ್ರ ಡಾಕ್ಟರ
ಡಾಕ್ಟರ್ ಅಲ್ಲಾ ರೀ ಇತ ಪೊಲೀಸ್ ಇದಾಗ ದೊಡ್ಡದ ಹುದ್ದೆ ಯಾವದರೀ ಕಲೆಕ್ಟರ್ ಕಲೆಕ್ಟರ್
ಕಲೆಕ್ಟರ್
ಹು ಕಲೆಕ್ಟರ್ ಅಂದ್ರ ಯಾವದ್ ರಿ
ಕಲೆಕ್ಟರ್ ಸಾಬ್
ಹುಂ ಅದ ಆಗ್ಬೇಕಂತ ಹೋಗತಿರ್ತಾನರೀ ಜಗ್ಗೆ ಬಡೋ ಮಂದಿಗ್ ಇರತ್ತ ಅತ್ತ ಅವ್ರ ಅವ್ವಾ ಇವ ಬಾತ್ ಕೊಳಿಇರನ್ರ
ಹೂ ಬಾತ ಕೋಳಿ ಇರತಾವ
ಹ್ಮ ಬಾತ್ ಕೋಳಿ ಅವು ನಾ ಹ್ ನಡಸ ಅವು ಸಾಕ್ತ ಅವು ಮೇಸ್ ತಿರ್ತಾಳಲ್ರೀ ಅವ್ರವ್ವ ಅವ್ ಸಾಯ್ಕೆಂತ ಬೇಯ್ಸ್ಕೆಂತನೆ ಕೆಲುವ್ ವಸ್ತರ್ತರ.
ಪತ್ ಮರಿ ತತ್ ಮರಿ.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
ಹ್ಮ ಅದು ಒಂದಿನ ಏನಾತದ್ರಿ ಅದು ಎಕ್ಸಾಮ್ ಬರಿಯಾಕ್ ಹೋಗಿರ್ತಾರ. ಅವ್ ಬರಕಿರೊ ಒಬ್ಬಕಿ ಲಂಚ ಕೊಡಕಿ. ಅಂದ್ ಎಕ್ಸಾಮ್ ಆಲ್ದ ಒಗೆಸಿ ಇದು ಅವು. ಆಕಿನ್ ಹೆಸ್ರು ಪರಮ್ಮು ಫಿಲ್ಪ್ ಮಾಡಿ ಸುಮ್ ಮ್ಯಾಜಿಕ್ ಪೆನ್ ಲ್ ಬರ್ದ್ಬಂದಿರ್ತಾಲ್ಡ್ರಿ ಅಕಿ ಸುಮ್ನೆ ಅಷ್ಟೇ.
ಹ್ಮ್ ಹ್ಮ್.
ಹ ಅವು ಅದ ಏನ್ ಮಾಡ್ತಾಳ್ರಿ ಬಂದ್ಗೆಸ್ ಇಲ್ ವಾಶ್. ರೂಮತ್ರ ಬಂದು ಹೊನಚ್ಗೆಸಿ. ಯಾರಿಗೊ ಹೇಳ್ತಾಡ್ರಿ ಹಕಿ ಫೋನ್ ಹಚ್ಗೆಸಿ. ಆಕಿ ಲಾಯರ್ ಮಗಳೇನ್ ಎಮ್ ಎಲ್ ಎ ಮಗ್ಳು ಇರ್ತಲ್ರಿ ಅಕಿ.
ಹ್ಮ್.
ಹಕಿ ಫೋನ್ ಹಚ್ಚಿನ್ ಸರ್ ನೀವ್ ಹೇಳ್ದಂಗೆ ಮಾಡಿದ್ರಿ ಹೆಸರಾವ್ ತುಂಬಂದೇನಿ. ಅದಿಕ್ಕೆೇ ನನು ಏನ್ ಮಾಡಿಲ್ರಿ ಒಂತಿಗೆ ಏನ್ ಬರ್ದಿಲ್ಲ. ಅಂತೀಶ್ ಹೇಳ ಇನೊಂತೀಶ್ ಅಂತಳ ಅಂಕೆ ಇಕಿನ್ ಪಾಡಿಗ್ ಹೋಗ್ಬೇಕಿಲ್ರಿ.
ಹ್ಮ್.
ಆಕೆನೊಬ್ಬ ಕೀರಾಣೆ ರೀ ಹಾ. ಆಕನ್ ಕಿತ್ಡ್ವಲ್ಲ ಇಕನ್ ನೋಡಿರ್ ಜಗ್ಳಾಕ್ ಬಿದ್ಬುಡ್ತಳ್ರಿ ಅಲ್. ತ್ರಿ ಇಕಿಗೆ. ಆಯ್ತು ಸ್ಟೇಷನ್ಗ್ ಒಯಿದ್ಲು ಪೊಲೀಸರ್ ಬಂದಿಗೆ ಸ್ಟೇಷನ್ಗೊಯ್ತರೆ ಸ್ಟೇಷನ್ಗ. ಅಕ್ಕಿ ಹಿಂಗ್ ಹಿಂಗ್ ಅಂದ್ ಹಿಂಗ್ ಹಿಂಗ್ ಮಾಡಿದಾಳ್ ಅಂತ್ ಹೇಳ್ತಾರ ಅಕ್ಕಿಂದ . ನಾ ಲಾಯರ್ ಮಗುಳೆನ್ರೀ ಇದು ಲಾಯರ್ ಅಂದ್ ಏನ ಅಂತಳ್ರಿ. ನವ್ ಅವ್ರ ಮಗಳೇನ. ಏನ ಅಂತಳ್ರಿ ಅದ್ ಲಾಯರ್ ಇರ್ಬೋದ್ ಮೋಸ್ಟ್ಲಿ. ಅವ್ರ ಮಗ್ಳು ನಾನು ಅಂತ್ ಯೇಶ್ ಅಂತ್. ಳ ಜಡ್ದಲ್ಲಾ ರೀ.
ಹ್ಮ್ ಹ್ಮ್ ಓಕೆ.
ಓ ಅಲ್ಲ ರೀ.
ಹಾ ಯಾರ ಮಗ್ಳು ನಮ್ ಮಗ್ಳ.
ಹ ನಿಮ್ಗಳ ಅಂತ ಹಳ್ಕೊ ಬಿಡ್ರಿ ನೆನ್ಪಾಗ್ ಬಿಡತ್ತ. ಅವ್ರ್ ಇಂದೆಗಡಿ ಹ. ಹ ಆಯ್ತ್ ನಮ್ಮ್ ಮಗ್ಳಾರಿ ನಾವ್ ದೊಡ್ಡ ಸೇವೋಗ್ತಿ.
ಹ್ಮ್ ಹ್ಮ್. ಎಂತ ಮಕ್ಳಿಗ್ ಜನ್ಮಾ ಕಟ್ರಿ ಬಸುಡಿ ಮಕ್ಳ.
ಏ ಯಾರಿಗ್ರಿ.
ಇಕಡ್ ಇಕಡಿ.
ಆಯ್ತಕಿ ಏನ್ ಮಾಡ್ತಾಳ ಆಯ್ತ್ ಅಕಿ ಪೊಲಿಟಿಷಿಯನ್ಗೆೋಯ್ತಾರಂತ.
ಹ್ಮ್.
ಒಂದ್ ಪೊಲೀಸಿಂದ್ ಫೋನ್ ಬಂದ್ಬಿಡ್ತದ್ರೆ. ಮೋನ್ ಬರಣ ಆಲ್ ಸಿದಾವ ಡೈರೆಕ್ಟ್ ಅಕಿ. ಮಾ ಊರ್ಗ್ ಹೋಗ್ ನಂಗ್ ಲಾಸ್ಟ್ ಬಸದ್ರ ನಾವ್ ಓತ್ನಾ ಅಂತ್ ಅಂತಾಳ. ಎಲೋಗ್ತನ ಎಲೋಗ್ತಿನ ಇನ್ನ ಅಗಿಲ್ಲಿ ಕೆಲ್ಸ ಅದಂ. ದಿವ್ಸಂತ್ ಆಯ್ತ್ ಬೂಟ್ಗಲಾಲ್ ಒದ್ ಬಿಡ್ತನ್ ರೀ . ಆಯ್ತು ಈಗ ಸೀದಾ ಹ ಹಓದ ಸರ ಹ್ಮ್ ಒದ್ದ್ ಬಿಡ್ತಾನ ಆಯ್ತದ್ದ್ ಬಿಡ್ತಾ ಹಿಂದ ಅಡಿಗೆ ಅದ್ ಯಾವ್ದ ಕೆಲ್ಸ ಆಗ್ತಾರೀ ಲೀಡ್ ಪೇಪರ್ ಲಿ ಲೀಡ್ ಪೇಪರ್ ಲೀಕ್ ಆಗಿದೆ ಅದಕಲ್ಲ ಹಂಡ್ರೆಡ್ ಕರೆ ಹಂಡ್ರೆಡ್ ನೈನ್ಟಿ ಫೈವ್ ನೈನ್ಟಿ ಏಟ್ ಬರಿ ಆಗತ್ತಳ
ಹ್ಮ್
ಲೀಕ್ ಆಗ್ಯದ ಇದ್ರಗ ಏನ ಕೈವಾಡೋದ ಈಕಿದು ಸ್ವಂತ ಬ್ಯಾರದ ಗ್ರೂಪ್ ಹೆಸರು ಸೇರ್ರಿಸ ಬಿಡ್ತಾರೆ ಅದಕಿ ಆಯ್ತು ಒಂದಗ ಎ ಎಷ್ಟ ದಿನಂತ ಸಿಕವಾ ಇದಲ್ಲಾ ಮುಗಿಸಿ ಅಲ್ಲಿದ್ದಾಗ ಒಬ್ಬ ಕೋಚ್ ಹಿಂಗ ಹಿಂಗ ಅಂತ ಹೇಳ್ತಾಳ ನಾವ ಎಲ್ಲ ಟ್ರೈನಿಂಗ್ ಕೊಟ್ಟಸಿ ಆಕಿ ಪಾಸ್ ಆಗಿರ್ತ್ ಕಳಲ್ರಿ
ಹ್ಮ್
ಲಾಯರ್ ಮಗಳು ಅಕ್ಕಿನ್ನು ಕಿಡ್ನಾಪ್ ಮಾಡಿ ಇಷ್ಟ ಒಂದು ರೂಮ್ನಾಗೆ ಆಕಿರ್ಸ್ತ ಅಂದಾಗ ಈಕಿ
ಹ್ಮ
ಏ ಪೈಟ್ ಬಾರಿ ಆದ್ರಿ ಇಬರ್ದ
ಬಾರಿ ಅದನ್ರೀ ನೋಡ್ಬೇಕಕ್ ಅನಿಸ್ತದ
ಏ ಬಾರ ಅದ್ರಿ ಪಿಕ್ಚರ್ ನ ನೋಡಿದ್ರೀ ಹ ಪಿಕ್ಚರ್ ನೋಡಿದ್ರ ಹೆಂಗ್ ಅಬ್ಬಬಾ ಓ ಅಂತಲ್ರಿ ನೀವು ಹೇಳಿದ್ರ ಅರ್ಥ ಆಗಲ್ರೀ ಅ ಪಿಚ್ಚರ್ ಪೊಲೀಸರ್ಗಳೇ ಇಂತ ಅಡಿಗೆ ಕ್ರಿಮಿನಲ್ ಅಂದ್ರು ಸಹಯಾ ಮಾಡಿಬಿಡ್ತಾರ ಒಂದ್ ಒಳ್ಳೆ ಉದ್ದೇಶ ಇರ್ತದಲ್ರಿ
ಮಸ್ತ್ ಅವಾ ಬಿಡ್ರಿ
ಅಂದ್ರ ಪೊಲೀಸರ ಊರು ಆದ್ರ ಬಿಟ್ಟಿರ್ತಾರ ಅದ್ರ
ಎಲ್ಲ ಪೊಲೀಸರು ಅವ್ರು ಹೇಳ್ದಂ ಕೇಳ್ಬೇಕ್ ಅಲ್ರಿ ಮತ್ತೆ
ಏ ಸಳ ಮಕ್ಕಳಾರ್ರೀ ಅವ್ರ
ಏನ್ ಮಾಡಕ್ಲ್ರ ಸರ್ಕಾರ ಅವನ್ ಕದತ್ತ
ರಾಜೀನಾಮೇ ಕೊಟ್ಟ ಬಿಡ್ಬೇಕು ರೀ ಅವನ್ ಹೆ ನಡ್ಸಕ್ಲ್ಲನ್ರಿ
ಅದ್ರ ಒಬ್ಬ ಇರ್ತನ್ ರೀ ಇರ ಅ್ರವ ನೀೂಡ್ ಪೇಪರ್ ಲೈಟ್ ಮಾಡವ ಅವನ್ಲೆ ಬಾರಿ ಇರ್ತದ್ರ ಅವನ ತಲೆ
ಹ್ಮ್
ಏ ಸಣ್ಣಗಿರ ಬಾಳ್ ಹುಷಾರ್ತ್ತನ್ರ
ಹ್ಮ್
ಬಾವ್ ಹೆಸರ್ರ್ತಾರ ಅವ ರೌಲ್ ಮೀನು ರೌ ಮೀನು ಇಡ್ ಸರ್ಳ
ಹ್ಮ್
ಮಾರಿ ಬರ್ತರ್ತಾನ ಇವನ ವರ್ತ ಮೀನ ಮಾರ ಕೂಡಲ್ಲ
ಹ್ಮ್
ಹ ಸೌಂಡ್ ಕಂಪರ್ಟ್ ಕಪ
ಹಾ
ಈ ಕಡ್ರಿ ನಮ್ ತಮ್ಮ್ದ್ರ ಅಲ್ಲಿಗೆ
ಹ್ಮ್ ಹ್ಮ್
ನಾವು ಕಿ ಕ ಎ ಕ ಹೊಟ್ಟ ನಗರ ಸಾಾರ್ಥಕಡ್ರ ಊಡ್ ಕೇರ ಅರ್ದ.
ಮತ್ತೆ ಏನ್ ನಡೆದದ್ರಿ ಊಟ ಆಯ್ತ್ರಿ.
ಊಟ ಆಗಿಲ್ರರಿ ಇನ್ ಮಾಡ್ಬೇಕ್ರೀ ನಿಂಬದಯ್ತ್ರಿ.
ಯಾಕ್ರೀ ಭಾಳ ಲೇಟ್ ಆಯ್ತು.
ಹ್ಮ ಮತ ಬೆಳಗ್ಗೆ ನಾಷ್ಟ್ ಆಗ್ಯದ್ರೀ.
ಹ್ಮ.
ಇವಗ ಊಟ ಮಾಡ್ಬೇಕ್ರಿ.
ಹೌದನ.
ಹ್ಮ್ ನಿಮ್ದು ಆಗ್ಯಾದ್ರಿ ಊಟ.
ಆಮೇಲೆ ಮಾಡ್ತೀನಿತೂ.
ನಿವು ಊಟ ಮಾಡ್ರಿ ಮಾಡ್ತೀನಿ ತಗೂರಿ ನಾನ್ ಹಾ ಸರಿ ತಗೋರಿ.